ಹಾ ಸರ್ ಏನ ಆರಾಮ್ ಸರ್ ಹಲೋ ಹಾ ಆರಾಮ ಇದೇವ್ರೀ ಸರ್ ನ ನೀವ್ರೀ
ನಾವಖೇಡಾ ರಿ ಎಲೇಲಿ ಶೇಂಗಾ ತೆಳಬಂದ ನಿಂತಿದೇವ ನೋಡ್ರಿ
ಹೌದ್ರಿ ಏ ನಿಮ್ೂಊರಾಗ ಮಳೆಗೇತ್ರಿ
ಮಳೆ ಅಲ್ರರಿ ಅಲ್ರರಿ
ಅರಿ ಮಳಿ ಇಲ್ಲಿ ಎಲ್ರಿ ಮಳಿ ರರಿ ಇಲ್ಲೊಂತ ಲೈಟ್ ಕೊಂಡ್ಬಿದ್ದೇತ್ರಿ
ಹಾ ಸರ್
ಹಲೋ ಇಲ್ಲೊಂದ ಲೈಟ್ಕಂಬ ಬಿದ್ದಿತ್ರಿ
ಎಳಿ ಸರ್
. ಇಲ್ಲಿ ಇದ್ರ ತಲ್ ಬಿದ್ದಿದ್ರಿ ಇಲ್ಲಿಟ್ಟೀ ಸಿ ಇಲ್ಲಿ ಇಲ್ಲಿ ಇಟ್ಟು ನೋಡಿದಾರಗ್ರಿ.
ನರಗೆ್ದ ಒ ಸಂದವು .
ಹಾ ರೀ ಇಲ್ಲಿ ಒಂದ್ ದೊಡ್ಡ ಲೈಟ್ಕಂಬ ಬಿದೇತ್ರಿ.
ಏನಾಗಿದೆ ಸರ್ ಲೈಟ್ಕಂಬ ಬಿಳಕೆ.
ಹಾ ಸರ್.
ಯಾರಿಗಾದ್ರೂ ಏನಾದ್ರಾಗಿದೆ ಸರ್.
ಇಲ್ ಸರ್ ಯಾರಿಗ ಏನ್ ಆಗ್ಲ್ ಸರ್ ಅದು ಬರೇ.
ಹಂಗೇಏನಾದ್ರು ಹೇಳಿ ಸರ್ ನಮ್ ಊರಲ್ಲಿ ಒಬ್ರು. ಕೇವಿನ ಅನ್ನ ಅದರೆ ಮುತ್ತು ಅಂಜೇ ಅವ್ರಿಗೆ ಹೇಳಿ ಕರಸ್ತೇವಿ ಅಲ್ಲೆ.
ಹೌದ ಸರ್ ಇದನ್ ಕಂಬ್ ಬಿದ್ದತ್ರಿ ಸರ್ ಇದನ್ ಏನ್ ಹೆಂಗ ಹೆಂಗ ಬಿದ್ದತ್ ಗೊತ್ತಾಗಾಲ ಆಗೆತ್ರಿ ಬಿದ್ದತ್ರಿ ಆದ್ರರಿ. ಹಿಂಗ್ ಮ್ಯಾಗಿಂದ ಹಿಂಗ ತುದಿ ಮುರ್ದದ ನೋಡ್ರಿ ಅದ್ರದ.
ಹಾ ಸರಿ ಯಾರಿದಾದ್ರರು ಪ್ರಾಣ ಅದುಏನ್ ಸರ್.
ಇಲ್ ಇಲ್ ಸರ್ ಹಂಗೇನ ಏನ್ ಆಗಲ್ರಿ ಸರ್.
ನೀವೆಲ್ಲಾ ಸೇಫ ಇದ್ದೀರ ಅಲ್ಲ ಸರ್.
ಹಾ ನಾವು ಸೇಪ್ ಇದೇವೆ ಸರ್.
. ಮತ್ತೆ ಸರ್.
ಮತ್ತೆ ಏನ್ ಇಲ್ರಿ ಸರ್. ಇಲ್ಲೇ ಇದು ಮಾಡ ಇಲ್ಲೇ ಕೊಂಬಾ ಬಿದ್ದಲ್ಲಿ ಕೂತ ಹಾ ಅಜಿತ್. ಜಿ ಬವಿ ಅವ್ರ ಮನಿ ಇಲ್ಲೇ ಐತ್ರಿ ಸರ್.
ಸಲ್ಲರ .
ಎಲ್ ವರ್ಕ್ ಮಾಡ್ತಾರ ಸರ್ ಅವರು.
ಅವ್ರ ಇಲ್ಲೇ ಎಲ್ಲಾ ತರ ವರ್ಕ್ ಮಾಡ್ತಾರತರ್ ಗೊಬ್ಬರ ಹಾಕುದು ನೀರ್ ಬಿಡುದು. ಶಾಸ್ತಿ ಮಾತಾಡ್ಗ್ತ .
ಹಾ ಹಾ ರೀ ಎಲ್ಲ.
ಹಾ ಎಲ್ಲಾ ಮಂಷ ಅದು ತಿಕ್ಕೊದು ಒಳ್ಳೆ ಮಂಷ ಆಚಾರ ಒ. ಕಾಕನ ಮಗಾ ಹಗಡ್ಚ ರ.
ಹಾ ರೀ ನಿಮ್ ಕಾಕನ್ ಮಗ ಏನ್ರಿ ಅವರಿ. ಹ್ಮ್ ಹ್ಮ್ ಮನ್ಯ ಬೈಕ್ ತೊಗಂದಾನ ಅಲ್ರಿ ಅವ್ರ ಅಲ್ರರಿ.
ಹ .
ಹಾ ರ ಬೈಕ್ ತಗಂದಾರ ನೋಡರಿ ಅವ್ರರಲ್ರಿ ಯನಿಕಾರ್ನ್ ಬೈಕ್.
ಹಾ ಹ.
ಹಾ ರೀ ಏಟ ಕೊಟ್ಟ ತೊಗೊಂಡರಿ ಅದನ್ರಿ. ಹಾರಿ ಸರ್.
ಹ್ಮ.
ಅದು ಬೈಕ. ಬೈಕ್ ಎಷ್ಟು ಕೊಟ್ಟ ತೊಗೊಂಡರಿ ಇದನ್ರಿ.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
ಹಾ.
ನಿಮ ಪ್ರೆಸೆಂಟ್ ಏನ್ ಮಾಡ್ತಾ ಇದಿದಾರ ಕೆಲ್ಸ ಸರ್.
ನಾವ ಏನಲ್ರರಿ ಡ್ಯೂಟಿ ಮುಗಸ್ಕೊಂಡ್ ಈಗ ಬಂದೆ. ಈಗ ಏನಿಲ್ಲ ಸರ್ ಇಲ್ಲ. ನಾವ ಏನಲ್ ಸರ್ ಇಲ್ಲೇ ಕೂತೇವ್ರಿ ಸರ್.
ಹ ನಿಮ್ದ್ ಯಾವ್ದಾದ್ರುಚರ್ ಗಾಡಿ ತಗೋದ ಏನಾದ್ರೂ ಸರ್.
ಯಾ ಸರ್.
ನಿ ಯಾವ್ದಾದ್ರು ಬೇಕ ಬೇಕಥನಾದ್ರೂ ಇದೆ ಅಂತ.
ಹಾ ಬೈಕ್ ತೂಗೋಬೇಕ್ ಮಾಡೇನ್ರಿ ಒಂದ್ ಚೈತಾಕ್ ತಗೋಬೇಕತ್ ಮಾಡೇವ್ರಿ ಸರ್. .
ಚೇತಕ್ ಸರ್.
ಹಾ ರೀ ಸರ್ ಚೈತಾಕ ತಗೋಬೇಕ ಅಂತ ಮಾಡ್ಯವ್ರಿ
ಸರ್ ಚೇತೋಂದ್ರವ ಎಲ್ಲಾ ನೋಡಿ ಸರ್ ಯಾಕಂದ್ರೆ ಇಲ್ಲಿ ನಮ್ಮ್ ಊರಲ್ಲಿ ಹಳ್ಳಿ ಸೊಗಾರತ್ತಿರ್ತ ಸರ್ ಅವ ಹದು ಇನ್ಸೂರೆನ್ಸ್ ಕಟ್ಪ್ ಆಗಿ ಮೂರ್ ಸಾವಿರ ರೂಪಾಯಿ ಹಾಕಿದಿದ್ದಾರೆ ಸರ್ ಅದಕ್ಕೆ ನೋಡಿ ನೋಡ್ಕೊಂಡು ತಗೋಳಿ ಸರ್
ಹೌದ್ರಿ ಸರ್ ಎಟ್ರಿ ಏನಗತ್ರಿ ಸರ್ ಅದಕ್ರೀ
ಅದು ನ ಮೋಟ್ರ ಸರ್ ಮಾಡಗ
ಹ ಹಾ ಸರ್ ಡಿಸ್ಪ್ಲೇ ಹೋಗಿತ ತನ್ರಿ
ಹಾ ಇದು ಮಾಡ್ಕೊ ಅಮೌಂಟ್ ಬರುತ್ತೆ ಗಾಡಿ ತಗೋಲಕ ಹೆಲ್ಪ್ ಆಗುತ್ತೆ ನಿಮ್ಗೆ
ಹಾ ಹಾ ಹ
ತರೇ ಯಾಪಂತಿದ್ದ ನೋಡಿ ಸರ್ ಇನ್ಸ್ಟಾಲ್ ಮಾಡ್ಕೊಳಿ ಯಾವ್ದ್ ಎಲ್ಲಿ ಕೊಡ್ತಾರೆ ಸರ್ ನಮ್ಮ್ ಆಫೀಸ ಅಲ್ಲಿ ಬರೇ ಒಂದ್ ಬಿಸ್ಗೆಟ್ ಕೊಡಲ್ಲ ಚ ಕೊಡ್ತಾರ ಇವರು ಪೇಮೆಂಟ್ ಐತಿ ಅಂದಮ್ಯಗ್ ಕೊಡ್ತಾರಲ್ಲ ಸರ್
ಪೇಮೆಂಟ್ ಸರಿಯಾಗಿ ಕೊಡ್ತಿಲ್ಲ.
ಇಲ ಸರ್ ಮೊನ್ನೆ ನಿಮ್ಮ ಉರಲ್ಲಿ ಕಾರ ಹುಣ್ಣಿಮೆ ನಡೀತಾ ಇಲ್ಲ ಸರ್
ಕಾರ ಹುಣಿಮೆ ಮುಗ್ದದ್ರಿ ನಮ್ಮ್ ಊರಾಗ ರೀ
ಆರ್ ಸರ್
ಸರಿ ಆತ ಗೋಳಸ ಎತ್ತುಗಳು ಸರ್ ಎತ್ತುಗಳು ಹ ಅದಾವ ಎತ್ತುಗಳು ಯಾವ್ಯಾವ್ದ್ದರು ಯಾರ್ಯಾವ್ದರು
ಹಾ ರೀ ಅವು ಎರಡು ಕೊಡಿನ್ವ ಇದ್ದವ ರೀ ಅವ ಎತ್ತಗಿ ನಾಕ್ ಕಾಲ ಇರ್ತಾವ್ರಿ ಎರಡ ಎರಡ್ ಕೊಂಬ ಬಂದಿರ್ತಾವ್ರಿ ಅವಕ
ಹೌದೌಹೌದ ಮ ಅದ ಏನೇನ್ ನಡೆದದ ನಿಮ್ಮ ಊರಲಿ ಬೆಳಿ ಬೆಳಿ ಗಾಳಿ
ಏನ್ ಇಲ್ರೀ ಇವ್ರು ರಾಮು ಅವರು ಬಂದಾರಿ ಇಸ್ತ್ರರಿನ ಓಡ್ಸಕೊಂಡ್ ಬರ್ತಾರ ಅಂತ ರೀ
ಆರಾಮ
ಹಾ ಸರ್ ಅವ್ರ ಕೈಯ ಕೊಡ್ತೀನಿ ನೋಡ್ರಿ ಸರ್ ಅವ್ರರು ಇವರು ಮೇಡಮ್ ಅವ್ರ ಬಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾರ್ ರೀ ಬ ಅಚ ಹಲೋ ಹಲೋ
ಇಲ್ಲ ಸರ್
ಹಾ ಹೇಳಿ ಸರ್ ಹಾ ಹೇಳಿ
ಸರ್ ನೀವ್ ಎಲ್ಲ ಇಸ್ತ್ರಿ ಅದು ಹೊಡಸಕಬಾರಕ್ ಎಲ್ಲ ಹೋಗ್ತೀರಾ ಸರ್
ಆರ್ ಸರ್
ಸರ್ ಇಸ್ತ್ರಿ ಇಸ್ತ್ರಿ
ಹಾ ಹಾ ಸರ್ ಇಸ್ತ್ರಿ ಅವರು ಸರ್ ಇಸ್ತ್ರಿ ಹ ರೀ ಐದನರಳೆ ರೀ ಹ ಸರಿ ಹ ಹ್ಮ
ಹಲ್ಲ ಇತ್ರಿಾಗಾಗ ಬೇಕಾಗ್ತ ಅೆಯ ನೋ
ಹಾ ರೀ ಸರ್ ಅವ್ರಿಗೆ ಇಸ್ತ್ರೀ ಅಂಗಡಿದ ಲಾಭ ಭಾಳ ಐತತ್ರಿ ಸರ್ ಅವ್ರಿಗೆ
ಅಲ್ಲ ಸರ್ ನಾವು ಅದೆ ಅಂಗಡಿಯಗೆ ಹೆಸರು ಕೊಡ್ತೇವೆ ಸರ್ ಬೇಕಂದ್ರೆ ಹೇಳಿ ಅಂತ
ಹೌದ್ರಿ ಸರ್ ಅವ್ರ ಕೈಯಲ್ಲಿ ಕೊಡ್ತೇನಿ ನೋಡ್ರಿ ಸರ್ ಮಾತಾಡ್ರರಿ ಅವ್ರಿಗೆ ಇಸ್ತ್ರರಿ ಏ ಇದು ಮಾಡ್ತಾರ ಹಲೋ ಹಲೋ ಅವ್ರ ಐರನ್ ಇಸ್ತ್ರಿ ಮುರ್ಗದತ್ರಿ ಅವ್ರದ್ರೀ ಹಲೋ ಹಲೋ